ಹಾ ಹಲೋ
ಕೇಳಸ್ತಾ ಇದೆಯಾ
ಹಾ ಕೇಳ್ಸ್ತಾ ಇದ್ದೆ ಏನ್ ಮಾಡ್ತಾ ಇದ್ದೀರಾ
ನಾವು ಪರೀಕ್ಷೆಗೆ ಓದ್ಕೊತಾ ಇದ್ದೀವಿ
ಹೌದಾ ಏನ್ ತಿಂಡಿ ತೀಂದ್ರಿ ನೀವು ನಾನು ನಿಮ್ ಜೊತೆ ಮಾತಾಡ್ತಿದ್ದೀನಿ
ನಾವು ದೋಸೆ ಮಾಡಿದ್ರು ತಿನ್ಕೊಂಡ್ ಬಂದ್ವಿ ಈಗ
ಹೌದಾ ನಮ್ಮ ಮನೆಯಲ್ಲೂ ದೋಸ್
ಓಹ ನೀವ್ ದೋಸೆ ಮಾಡ್ತೀರಾ
ಹಾ ನಾ ದೋಸೆ ಮಾಡ್ತೀನಿ ದೋಸೆ ದೋಸೆ ಹೇಗೆ ಮಾಡೋದು ಅಂದ್ರೆ ಹಿಟ್ಟಲ್ಲಿ ಮಾಡ್ತಿನಿ
ಸ್ವಲ್ಪ ಕೇಳಿಸ್ತ ಇಲ್ಲ ಈ ಕಡೆ ಬರ್ತೀರಾ ಹ ಈವಗ್ ಕೇಳಿಸತಾ ಇದೆ
ಹ
ಏನ್ ಓದ್ತ ಇರೋದ್ ನೀವು
ನಾನು ಡಿಗ್ರಿ
ಹೌದಾ ಎಷ್ಟನೇ ವರ್ಷ್ದ ಇದು ಓದ್ತಾ ಇರೋದು
ನನ್ ಮೂರನೇ ವರ್ಷದ್ದು
ಹೌದಾ ನಾವು ಕೂಡ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀವಿ
ಹೌದಾ ಎಷ್ಟ ನೆ ವರ್ಷದು
ಇದು ಎರಡನೇ ವರ್ಷ ಇನ್ನು ಒಂದು ತಿಂಗಳಿದೆ ಅಷ್ಟೆ
ಹೌದಾ ಮತ್ತೆ ಹೇಗಾಗಗ್ತಿದೆ ನಿಮ್ದು ಇಂಜಿನಿಯರಿಂಗ್ ಲೈಫ್
ಅದು ಎಕ್ಸಾಮ್ ಪರಿ ಪರೀಕ್ಷೆ ಹತ್ರ ಬಂದಾಗ ಓದೋದು ಚೆನ್ನಾಗೆ
ಹಾ
ಒಳ್ಳೆ ಅಂಕಗಳನ್ನು ಪಡೆದುಕೊಂಡು
ಹ್ಮ ಹ್ಮ
ಮತ್ತೆ
ಮತ್ತೆ ಮತ್ತೆ ನಿಮ್ ತಿಂಡಿಗಳಲ್ಲಿ ಯಾವ್ದು ಇಷ್ಟ
ತಿಂಡಿಗಳಲ್ಲಿ ನನಗ್ ಬಂದ್ಬಿಟ್ಟು ನಾವು ಸಸ್ಯಹರಿ ನಾವು ಜಾಸ್ತಿ ಇಷ್ಟ ಪಡ್ತೇವಿ ಅದೊಂದೇ ತಿನ್ನೋದು ತುಪ್ಪ
ಎಷ
ತುಪ್ಪು ದಿಂದ ಮಾಡಿರೋದು ಏನೇ ಆಗ್ಲಿ ತಿನ್ತಿನಿ ನಾನು
ಹೌದಾ
ಹ ನೀವು
ನಮಗೆ ಮಾಂಸಾಹಾರಿ ಅಲ್ಲಿ ಇಷ್ಟ
ಮಾಂಸಾರಿ ಯಾವ್ದ ಅದು ಅದ್ರಲ್ಲಿ ಏನ್ ಇಷ್ಟ ನಿಮಗೆ
ಮೀನು ಕೋಳಿ ಎಲ್ಲಾ ಇಷ್ಟ ಅಂದ್ರೆ ಮಾಂಸಾರಲ್ಲಿ
ಅಲ್ಲಾ ನನಗೆ ಒಂದು ಅಣ್ಣ ಇದ್ದಾರೆ ಅವರು ಕೂಡ ದರ ಮೀನು ಕೋಳಿ ಪೀ ಅದನ್ನೇ ತಿನ್ನೋದು ಯಾವಾಗ್ಲೂ
ಹೌದಾ
ವಾರಕ್ಕೆ ಎರಡ ಸಲ ಆದ್ರೂ ಬೇಕ ಅವ್ರರಿಗೆ
ಹಾ ಹೌದಾ ನಮ್ಗೂ ಹಾಗೆ
ಹ ಹಾ
ಮತ್ತೆ ಏನ್ ಸಮಾಚಾರ
ನೀವೇ ಹೇಳ್ಬೇಕಪ್ಪಾ ನೀವ್ ಎಲ್ಲಿರೋದು ಅದೇ ಊರು ಹೆಸರೇನು ಡಿಸ್ಟ್ರಿಕ್ಟ್ ಅಲ್ಲ ಜಿಲ್ಲೆ ಜಿಲ್ಲೆ ಹೆಸರೇನು ಹ
ಹಲೋ
ಹಲೋ
ಹಲೋ
ಕೇಳಿಸ್ತಾ ಇದ ತಾನೇ ನೀವು ಯಾವ ಜಿಲ್ಲೆಯಲ್ಲಿ ಇರುವುದು
ನಾವು ಉಡುಪಿ
ಹ ಮತ್ತೆ ಎಂತ
ಮತ್ ಮತ್ತೆ ಏನು ಇಲ್ಲ
ಏನು ಇಲ್ಲ ನಿಮಗೆ ಯಾವ ಬಣ್ಣ ಅಂದ್ರೆ ಇಷ್ಟ
ನನಗೆ ನೇರಳೆ ಬಣ್ಣ ಅಂದ್ರೆ ಇಷ್ಟ ನಿಮ್ ನೀವು ನಿಮ್ಗೆ ಯಾವ್ದ ಇಷ್ಟ
ನನಗೆ ನೀಲಿ ಅಂದ್ರೆ ಇಷ್ಟ
ಹೌದಾ
ನಾನು ಬಟ್ಟೆಗಳನ್ನೆಲ್ಲ ಅದೇ ಕಲರ್ ಅಲ್ಲಿ ತಾನು ಅದೆಲ್ಲ
ಹೌದಾ ಅಂದ್ರೆ ನೀವು ಬಟ್ಟೆಗಳಲ್ಲೆಲ್ಲಿ ತಗೊಳ್ತೀರಾ ಅಂದ್ರೆ ಬಟ್ಟೆ ಅಂಗಡಿಯಲ್ಲಿ ಬಿಟ್ಟು ಯಾವ ಊರಲ್ಲಿ ಯಾವ ಬ್ರ್ಯಾಂಡ್
ನಾವು ಇರುವುದು ಬೆಂಗಳೂರಿನಲ್ಲಿ
ಹಾ
ಅಲ್ಲೇ ಅಲ್ಲೇ ತಗೋಳೋದು ಇವಾಗ್ಲೂ
ಹೌದಾ
ನೀವು ಬನ್ನಿ ಬೆಂಗಳೂರಿಗೆ ಯಾವಾಗಾದ್ರೂ ಹಾಗಾದ್ರೂ ನಾವವು ಪರಿಚಯ ಮಾಡ್ಕೊಳದ ಇದು
ಹಾ ಬರ್ತೀನಿ ಬರ್ತೀನಿ
ಹ್ಮ್ ಮತ್ತೆ ಎಂತ
ಮತ್ತೆ ಏನಿಲ್ಲ
ನೀವು ಯಾವ ಆಟಗಳನ್ನ ನೋಡ್ತೀರಾ
ಅಂದ್ರೆ ಯಾವ ಆಟಗಳು ಅಂದ್ರೆ ಹಾ ಕ್ರಿಕೆಟ್ ನೋಡ್ತೀನಿ
ಓಹ ಯಾರ ಇಷ್ಟ ನಿಮಗ ಅದ್ರಲ್ಲಿ
ಕೊಹಿಲಿ
ಓ ಮನ್ಯ ಕಾಲ್ ನನ್ ನಮಗೆ ಮಹೇಂದ್ರ ಸಿಂಗ್ ಧೋನಿ ಮತ್ತೆ ರೋಹಿತ್ ಶರ್ಮಾ ಇಷ್ಟ.
ಹೌದಾ ನೀವು ಐ ಪಿ ಎಲ್ ನೋಡ್ತೀರಾ.
ಹೌದು ಇವಾಗ ಫುಟ್ಬಾಲ್ ಬಂದಿದೆ ಫುಟ್ಬಾಲ್ ಕೂಡ ನೋಡ್ತಾ ಇದೀವಿ.
ಹ್ಮ ಹೌದಾ.
ಹಾ ಕೊಯಿಲ್ ಇದ್ರಲ್ಲಿ ಯ ಇವಾಗ ಬೆಂಗ್ಗಳೂರಲ್ಲೇ ಇರೋದು.
ಹೌದಾ ಹಾಸ್ಟೆಲ್ ಎಲ್ಲ ಮನೆಯ ಎಲ್ಲಾ ಬೀಜಿ.
ನಾವು ನಾವು ಕಾಲೇಜ್ ಹಾಷ್ಟಲ್ಲ ಇದ್ದೀವಿ.
ಹೌದಾ ಹೇಗಾಗತ್ತೆ ನಿಮ್ಗೆ ಹಾಸ್ಟೆಲ್ ಜೀವನ.
ಹಾ ಎಪ್ಪಾ.... ತುಂಬಾ ಕಷ್ಟ ಇದೆ ಊಟನೇ ಸರಿ ಕೊಡ್ತಾ ಇಲ್ಲ ನಮಗೆ.
ಹೌದಾ
ಆ ಮೊನ್ನೆ ಒಂದು ಶಿಲೆ. ಸಿಲಿಂಡರ್ ಗ್ಯಾಸ್ ಇಂದ ಸ್ವಲ್ಪ ಇಶ್ಯೂ ಆಗಿತ್ತಲ್ಲಾ.
ಹಾ
ಅವಾಗಿಂದ ಬರೀ ಅನ್ನ ಕೊಡ್ತಾ ಇದ್ದಾರೆ ಅದನ್ನೇ ತಿನ್ಬೇಕು ಮೂರ್ ಮೂರ್ ಸಲ ದಿನಕ್ಕೆ. ಅ ಮೂರ್ ಸಲನು ಅನ್ನ ತಿನ್ಬೇಕು.
ಹೌದಾ ತುಂಬಾ ಕಷ್ಟ ಆಗುತ್ತಲಾ.
ಹೌದು ಹೌದು ಬೆಳಿಗ್ಗೆ ಆದ್ರೆ ಅನ್ನ ಚಿತ್ರಾನ್ನ ಪುಳಿಯೋಗ್ರೆ. ಪಲಾವು ಆ ತರದ ಕೊಡ್ತಾರೆ.
ಹಾ
ಮಧ್ಯಾಹ್ನ ಆದ್ರೆ ಅನ್ನ ಒಂದು. ಸಾರು ಕೊಡ್ತಾರೆ ಅದೇ ಸಾರು ಪಕ್ಕ ಅದೇ ಇರುತ್ತೆ. ಯಾವಾಗ್ಲೂ ಬೇರೆ ಬೇರೆದೇ ಇರೋದಿಲ್ಲ ಸಾರು.
ಹೌದಾ
ಸಾಯಂಕಾಲನು ಅಷ್ಟೇ ಆಲ್ಮೋಸ್ಟ್ ಅದೇ ಇರುತ್ತೆ ಯಾವಾಗ್ಲೂ.
ಹ್ಮ್
ಹಂಗಾಗ್ಬಿಟ್ಟು ಜೀವನ ಕಷ್ಟ ಇದೆ ಬೆಂಗ್ಗಳೂರಲ್ಲಿ ನನ್ಗೆ.
ನೀವು ಮನೆಯಲ್ಲೇ ಇರ್ಬೋದಲ್ಲ.
ಮನೆಯಿಂದ. ಮನೆಯಿಂದ ನಾವು ಓದಕ್ ಹೋಗ್ತಾ ಇದ್ದೀವಲ್ಲಾ ಅಲ್ಲಿ ತುಂಬಾ ಇದಾಗ್ತಾ ಇದೆ ಏನು. ದೂರ ಆಗ್ತಾ ಇದೆ ಡೈಲಿ.
ಹೌದಾ
ಅದಕ್ಕೆ ನಾವು ಹಾಸ್ಟೇಲ್ ಇರೋದು.
ಹ್ಮ್ ಅದು ನೀವ ಏನ್ ಓದ್ತಿದ್ದೀರಾ ಅಂತ ಹೇಳಿದ್ರೆ ಅದಲ್ಲಿ ಯಾವ ಬ್ರಾಂಚ್ ನಿಮ್ದು,
ನಾವು ಕಂಪ್ಯೂಟರ್ ಸೈನ್ಸ್
ಹ ಕ ಈಸ್ ಸುಲಭವಾಗ್ತಿದೆ ಕಷ್ಟವಾಗ್ತಿದೆ
ಸ್ವಲ್ಪ ಓದ್ಬೋದು ಪಾಸಾಗಬಹುದು ಬಟ್ ಕಷ್ಟ ಕಷ್ಟನೇ ಇದೆ ರರಿ ಏನೇ ಏನೇ ಹೇಳ್ರಿ ಸ್ವಲ್ಪ ಕಷ್ಟನೇ ಇದೆ
ಹ್ಮ
ಮತ್ತೆಂತ ಈಗ ಬಂದಿದೆ ಇನ್ನ ಒಂದು ತಿಂಗಳಲ್ಲಿ ಸೇ ಎಕ್ಸಾಮ್ ಇದೆ
ಹ ಹಾ
ಅದನ್ನ ಮುಚ್ಸಿದ್ರೆ ಎರಡನೇ ವರ್ಷ ಕಂಪ್ಲೀಟ್ ಆಗುತ್ತೆ
ಹೌದಾ
ನೀವು ಯಾವ್ ಡಿಗ್ರಿ ಓದ್ತಾ ಇರೋದು
ನಾನು ಇಂಜಿನಿಯರಿಂಗ್ಗೆ ಹೋಗ್ತೇನೆ
ಹೌದಾ ಎಲ್ಲಿ
ಎಲ್ಲಿ ಓದತಾ ಇರೋದು
ಇಲ್ಲೇ ಬೆಂಗಳೂರಲ್ಲಿ ಓದ್ತಿರೋದು ಬೆಂಗಳೂರಲ್ಲಿ
ಹೌದಾ ಉಡು ಇರ ಇರೋದು ಉಡುಪಿ ಅಂದ್ರೆ
ಅಂದ್ರೆ ಉಡು ಇರೋದು ಉಡುಪಿ ಇಲ್ಲಿ ಇಲ್ಲೇ ಬೆಂಗ್ಳೂರಲ್ಲಿ ಮನೆ ಇದೆ ಅಲ್ಲಿ
ಆ ಹಾ
ಬಂದ್ ಅಂದ ಕಾಲೇಜಿಗೆ ಹೋಗ್ತೇನೆ ಅಷ್ಟೇ
ಹಾ ಹಾ ಹಾ ಎಷ್ಟನೇ ವರ್ಷ ಇದು
ಇದು ನಂ ಫಸ್ಟ್ ಒಂದನೇ ಆಷ
ಓ ಹೌದಾ
ಹ್ಮ್
ಮತ್ತ ಎಷ್ಟ ಎಷ್ಟು ಜನ ಇದ್ದಾರೆ ನಿಮ್ ಕ್ಲಾಸ್ ಅಲ್ಲಿ
ನಮ ಕ್ಲಾಸ್ ಅಲ್ಲಿ ಅರವತ್ತು
ವಾವ್ ಎಲ್ಲ ನೀವು ಎಷ್ಟ್ ನಮ ಕ್ಲಾಸ್ ಅಲ್ಲಿ ಅರವತ್ತೈದ್ ಜನ ಇದ್ದಾರೆ ಅದ್ರಲ್ಲಿ ಅದ್ರಲ್ಲಿ ಅಂದ್ರೆ ಫೇಲ್ ಆಗಿರ್ತಾರಲ್ಲ ಒಂದ್ ವರ್ಷ ಪೂರ್ತಿ ಅವ್ರು ಅದ್ರಲ್ಲಿ ಒ ಮೂವರು ಹೋಗಿದ್ದಾರೆ
ಹಾ ಹಾ
ಆ ಇ ಮತ್ತೆ ಹೊಸದಾಗಿ ಇದು ಯಾವ್ದದು ಡಿಗ್ರಿ ಡಿಪ್ಲೊಮೋ ಡಿಗ್ರಿ ಮುಗಸ್ಕೊ ಬಂದಿರ್ತಾರಲ್ಲಾ ಹಲೋ ಅವರು ಮೂರ್ ಜನ ಬಂದಿದ್ದಾರೆ
ಹೌದಾ ಹಾ
ಹ ಹಂಗ ಆಗಬಿಟ್ಟು ಅರವತ್ತೈದ್ ಜನ ಕರೆಕ್ಟ್ ಆಗಿದ್ದೇವೆ
ಹೌದಾ
ಹ್ಮ್ ನೀವು ನಿಮ ಅರವತ್ತು ಕ್ಲಾಸ್ ಜನದಲ್ಲಿ ನೀವು ಎಷ್ಟನೇದಲ್ಲಿ ಬರ್ತೀರಾ ಓದದ್ರಲ್ಲಿ
ನಾನು ಐದ್ನೇ
ವಾ ಮತ್ತಂತ ನಾವು ಬರ್ತಿವ್ರಿ ಒಂದ್ ಹದನ್ನೆರಡು ಹದ್ಮೂರು
ಹೌ ಜಾ
ಹೌದು ಈಗ ಎಲ್ಲಾ ಬಡ್ಬೂಡ್ ಬುದ್ದಿತನದಿಂದ ಸೆಲೆಕ್ಟ್ ಆಗ್ಬೇಕಲ್ಲ ಸಾಫ್ಟ್ವೇರ್ಗೆ
ಹೌದು
ಹ ಅಂಕಗಳೆಲ್ಲಾ ಅಷ್ಟೊಂದು ತಗೊ ತಗೋಳೋದಿಲ್ಲ ಅವರೆಲ್ಲಾ
ಹೌದು
ನಮ್ಮ ಬುದ್ಧಿತನವನ್ನೇ ಚೆಕ್ ಮಾಡ್ತಾರಂತೆ
ಹಾ ಹೌದು ಮತ್ತೆ ನೀವು ಪ್ರವಾಸ
ಪ್ರವಾಸ ಹೋಗ್ಬೇಕು ಇದು ಒಂದು ತಿಂಗಳ ಎಕ್ಸಾಮ್ ಮುಗಸ್ಕೊಂಡ್ಮೇಲೆ ಹೋಗ್ಬೇಕು.
ಎಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದೀರಾ.
ನಾವು ಕೇರಳಾಗ ಹೋಗ್ಬೇಕು ಅಂತ ಇದ್ದೀವಿ.
ಹೌದಾ ಕೇರಳದಲ್ಲಿ ಯಾವ ಸ್ಥಳ.
ಕೇರಳದಲ್ಲಿ ಅದು ಇನ್ನು ನೋಡಿಲ್ಲ ನೋಡ್ಬೇಕ್ರಿ ಯಾವ್ದ ಅಂತ.
ಹೌದಾ ಅಂದ್ರೆ ನೀನ್ ಯಾರ್ ಜೊತೆ ಹೋಗ್ಬೇಕಂದ್ರ ಗೆಳೆಯ ಗೆಳೆಯತಿಯ ಜೊತೆೇನಾ. ಅಥವಾ.
ಹೌದು ಹೌದು. ಗೆಳೆಯ ಗೆಳತಿಯರ ಜೊತೆಗೆ ಕುಟುಂಬದ ಜೊತೆ ಅಲ್ಲೇ ಹೋಗ್ ಬಂದಿದ್ದಾಯ್ತು.
ಹೌದಾ ಅದ ನಿಮ್ಗೆ
ನೀವು
ದೆ ಕೇಳಸ್ತಾ ಇಲ್ವಾ ಯ ಕೇಳಿಸ್ತಾ ಇದೆಯ.
ಹಾ ಏನೋ ಇನು ಕೇಳಿಸ್ತಾ ಇದೆ ಈಗ ಈಗ ಓಕೆ ಓಕೆ.
ಹಾ
ಒಂದು ತಿಂಗಳು ರಜಾ ಇದೆ ಅಂತ ಹೇಳಿದರೆ ಅದ ಇದು ಕನ್ ಫಾರ್ಮ್ ಆಗಿಲ್ಲ ಅಂದ್ರೆ.
ಹೌದಾ ಹ -
ಮತ್ತೆ ಮತ್ತೆಂತ.
ಮತ್ತೆ ಎಂತ ಇಲ್ಲ. .
ಏನೋ ಏನು.
ಮತ್ತೇನಿಲ್ಲ ಹಲೋ ಕೇಳಸ್ತಾ ಇದೆ.
ಹ ಇನ್ನ ಎಂತ ಸಮಾಚಾರ ಕಟ್ ಮಾಡೋದ.
ಹಾ ಆಯ್ತು ಕಟ್ ಮಾಡಿ
ಹ ಸರಿ ಬಾಯ್ ಹತ್ತು ನಿಮಿಷ ಕರೆಕ್ಟ್ ಆಯ್ತು